ಕೇಳಿಸ್ತಿದ್ಯಾ ಹಲೋ. ಹಲೋ
ಕೇಳಿಸ್ತಿಲ್ವಾ?
ಈಗ್ ಕೇಳಿಸ್ತಿದೆ.
ಹ
ಕೇಳಿಸ್ತಿಲ್ವಾ?
ಹೇಳ್
ಹಾ ನಂಗಿವಾಗ ಕೇಳಿಸ್ ಹಾ ಅದೇ ಅವ್ರೆನೊ ಅದಕ್ಕೆ ಅವರ ಮಾ ಆ ಹುಡ್ಗಿ ಮಾವನ್ ಮಾವ ಅದೇ ಅವ್ರ ಅಜ್ಜಿ ಮನೆ ಕಡೆವ್ರು ಮದ್ವೆ ಮಾಡಕ್ಕೆ ಪ್ಲಾನ್ ಮಾಡ್ತಿರೋದು. ಆ ಹುಡ್ಗಿನ್ ಹೆಂಗಾರ ಮಾಡ್ ಮದ್ ದ್ವೆ ಮಾಡ್ ಕಳ್ಸ್ಬಿಡಣ ಅಂತ.
ಎಷ್ಟ ವರ್ಷ ಆಗೈತವರಮ್ಮ ತೀರ್ಕೊಂಡು.
ಗೊತ್ತಿಲ್ಲ ಅಂದ್ರೆ ಅಷ್ಟು ಡೀಪೋಗೆಲ್ಲ ಹೋಗಿಲ್ಲ ಅವ್ರು. ಇನ್ನೆನು ಮೇಲ್ ಮೇಲ್ ವಿಷಯಗಳಷ್ಟೇ ಗೊತ್ತಿರೋದು ಅದಕ್ಕೆ ಅವ್ರು ಅಂದ್ರೆ ಅವ್ರ್ಮಾವ ಹುಡ್ಗಿ ಮಾವ ಏನ್ ಹೇಳ್ತಿರೋದ ಅಂದ್ರೆ ಮುಂದಕ್ಕೆ ಕರ್ದು ಕಳಸಿ ಮಾಡೋದೆಲ್ಲ ಇರಲ್ಲ ಮತ್ತ್ ಮತ್ತೆ ಮದ್ವೆ ಖರ್ಚು ಇವಾಗ ನೀವೇ ಮಾಡ್ಕೋಬೇಕು ಅವ್ರಪ್ಪ ಮಾಡ ಅಂತವನಲ್ಲ. ಅವನಾಗೊನೆ ಏನಾರೂ ಹೆಚ್ಚ ಕಮ್ಮಿ ಮೆ ಒಂದಚೂರು ಮಾಡ್ತೀನಿ ಅಂದ್ರೆ ಮಾಡ ಮಾಡ್ಬೋದು. ಹ ಬಟ್ ಅವ್ನ್ಗೀಗೆಂಗಾಯ್ತ್ ತೆ ಅಂದ್ರೆ ಮದ್ವೆ ಮಾಡ್ಕಳಿಸ್ಬಿಟ್ಟು ತಾವ್ನ ಮದ್ವೆ ಮಾಡ್ಕೋಬೇಕು ಅನ್ನೋದೈತೆ.
ಹಂಗ ಮಾಡ್ದೆ ಫಸ್ಟು ಆ ಹುಡ್ಗಿ ಹೆಸ್ರರಿಗೆ ಅವ್ರ ಮನೆ ಮನೇನ ಆ ಹುಡ್ಗಿ ಹೆಸ್ರ್ಗ್ ಮಾಡಿಸ್ಬಿಟ್ಟು
ಹ್ಮ ಅದಕ್ಕೆ ಈ ಅವ್ರು ಇನ್ ಮನೆ ಅವ್ರದು ಆ ಹುಡ್ಗಿದೇನೆ. ಮನೆ ಅವ್ನಿಗೆ ಸಿಗ್ದಂಗ್ ಮಾಡ್ಬ ಮಾಡ್ತೀವಿ. ಹ ಮೆ ಬಿ ಅವ್ನ್ ಅಷ್ಟು ಜವಾಬ್ದಾರಿ ಮನುಷ್ಯ ಅಲ್ಲ ಅನ್ಸುತ್ತೆ ಸೊಲ್ಪ ನೆಗೆಟಿವ್ ಆಗೇ ಮಾತಾಡ್ತಾರಂತ ಅವ್ರಪ್ಪನ್ ಬಗ್ಗೆ. ಅದಿಕ್ ಕೆ ಆರಾಮಾಗಿ ಅವ್ರು ಮುಂದಕ್ಕೆ ಅಂದ್ರೆ ಇವಾಗ ಅವ್ರತ್ರ ಬೇರೆ ಯಾವ್ದು ದುಡ್ಡಿಲ್ಲ. ಅದೊನ್ ಮನೆ ಬಿಟ್ರೆ ಹ ಸೊ ಈ ಮದ್ವೆ ಮಾಡ್ಬೇಕು ಅಂದ್ರೆ ಈಗ ಅದನ್ ಸೈಟ್ ಗೀಟು ಮಾರಿ ಮನೆ ಮಾರೆ ಮಾಡ್ಬೇಕತದೆ. ಹ ಅದಕ್ಕೆ ಈಗ ನೀವ ಚಕಂಡ್ ಮಾಡ್ಕೊಂಡ್ರೆ ಅದ್ ಮುಂದಕ್ ನಿಮ್ಗೆ ಉಳ್ಕತದೆ ಅಂತ ಮಾತಾಡಾರಂತೆ. ಅದಕ್ಕೆ ನಿಮ್ ಮನೆಗಳ್ ಕೊಟ್ಟ್ ಮನೆ ಬೇಕರ ಅವ್ರ ಹೆಸರು ಬರ್ದಿಲ್ಲಾ ಅಂದ್ರು ಪರವಾಗಿಲ್ಲ ನಮ್ಗೇನ್ ಆಸ್ತಿ ಮನೆ ಏನ್ ಬೇಡ ಮದ್ವೆ ಮಾಡ್ಕೊಂಡ್ರೆ ಸಾಕು ಅನ್ನಂಗಾಯ್ತಿವ್ರಿಗೆ ಅಂದ್ರೆ ಹುಡ್ಗಿ ಸಿಗ್ತಾರಲ್ಲ.
ಹ ಆದ್ರೂ ಅವ್ರಮ್ಮಂದಲ್ವಾ ಅವ್ಳಿಗೆ ಬರಲಿ ಬಿಡು. ಯಾಕ್ಬಿಡ್ಬೇಕು ಟೈಮು ಯಾವಾಗ್ಲೂ ಒಂದೇ ಥರ ಇರಲ್ಲ.
ಹ್ಮ್ ಅದೇ ಇವರು ಅವ್ರ್ ಊರಲ್ಲೆಲ್ಲಾ ವಿಚಾರ್ಸ್ಕೊಂಡವ್ರೆ ಇವ್ರದು ಅಲ್ಲ ಆರ್ಸಿಸಿ ಮನೆ ಐತೂರಲ್ಲಿ ಮೂರ್ ಎಕರೆ ಜಮೀನ್ ಐತೆ
ಹಾ
ಇನೂ ಮೂವತ್ ಮೂತ್ವತ್ತೈದ್ ಸಾವ್ರ ಸಂಬಳ ಬತ್ತದಂತ ಹೇಳವ್ರಂತೆ ಮೂವತ್ತೈದೊ ನಲ್ವತ್ತೋ ಹೇಳೊರಂತೆ. ಇವನ್ಗೀಗ್ ಪ್ರೆಸೆಂಟ್ ಮೂವತ್ ವತ್ತೈತ್ ಬತೈತೆ ಓಟಿ ಗೀಟಿ ಸೇರಿ.
ಅ ಅಯ್ಯೋ ಆಗ್ಲಿ ಬಿಡ್ಲ ಆ ಕೆಲ್ಸನೇ ಇರಲ್ಲ ಆ ಕೆಲ್ಸ ಈ ಕೆಲ್ಸದಲ್ಲಿ ಇದೀವಿ ಅಂತ ಹೇಳಿ ಮದ್ವೆ ಆತ ಟೀಂನ್ ಕಲ್ದಗದಕ್ಕೆನ್
ಹ್ಮ್ ಆರ್ರಕ್ಕ ಐದ್ಸಾವ್ರಪಾಯಿ ಜಾಸ್ತಿ ಹೇಳರದ್ ಕುಕ್ಕೆ ಏನಾದ್ರು ಮುಂದ್ಗೊತ್ತಾದಾಗ ನೋಡ್ ಸುಳ್ಳ ಹೇಳೋ್ರ ಎಂತ ಏನಾರರು ಅಂತವ್ರೇನೋ ಹೇಳೋದ ಬ್ಯಾಡ್ವ ಅಂತ ನನ್ ಫೋನ್ ಮಾಡ್ತಾ ಇದ್ರು.
ಅಯ್ಯೋ ಅಮ್ಮ ನಮ್ಮನೇದ್ಹೇಳ್ಬೇಕಿತ್ತು ಹೆಂಗೆಂಗ್ಹೇಳ್ ತ್ತರೆಂತ.
ಅವ್ರಿಗಿದು ಫಷ್ ಟ್ ಎಕ್ಸ್ ಪಿರಿಯನ್ಸ್ ಅಲ್ವಾ. ಅದ್ಕೆ ನೀವು ನಲ್ವತ್ಸಾವ್ರ ಹೇಳ್ಬಿಡಿನ್ ಕವ್ಯ ಮೂವತ್ತೈದ್ಸಾವ್ರ ಅವ್ನಿಗ್ ಸಂವ್ಳ ವರದು ಏನಾದರು ಗೊ ತ್ತಾದ್ರೆ ಮುಂದಕ್ಕೆ ಇವ್ನೆ ಏನಾರೆ
ಆ ಹುಡ್ಗಿ ಕೆಲ್ಸಕ್ಹೋಗ್ತ ತೈಯ್ತ ಇಲ್ಲ ಇನ ಓದ್ತೈಯ್ತಾ.
ಎಮ್ ಬಿ ಎ ಕರೆಸ್ಪಾಂಡಿಂಗ್ಸ್ ಎನ್ನ ಮಾಡ್ತಿರ್ಬೇಕು ಅಂದ್ರೆ ಎಮ್ ಬಿ ಎ ಓದ್ ಕೆಲ್ಸ ಮಾಡ್ತೈತೈತೆ ಅಂತ ಹೇಳಿದ್ರಂತೆ. ಮಾತಾಡ್ವಾಗ ಅದ್ರ್ ಡ ಇದು ಬಯೋಡೇಟಾ ಕಳ್ಸಿದ್ರಲ್ಲಿ ಪರ್ಸ್ಯೂವಿಿಂಗ್ ಅಂತ ಇತ್ತು ಇನ್ನು ಓದ್ತೈತೆ ಅನಂಗೆ ಬಟ್ ಕೆಲ್ಸ ಮಾಡ್ತೈತ್ತ್ ಅಂತೆ. ಅಂದ್ರ್ ಕರೆಸ್ಪಂಡಿಂಗ್ಸ್ನ ಏನ್ರ್ ಮಾಡ್ ತ್ತಿತೋ ಅಥ್ವಾ ಹೆಂಗ್ ಮಾಡ್ಕೊಂತವ್ರೊ ಗೊತ್ತಿಲ್ಲ ಅಂತ ಅಂದ್ರಪ್ಪ ಇನ್ನು ಡೀಪ್ ಆಾಗ್ ಎಲ್ಲ ಹೋಗಿಲ್ಲ ಇನ್ನು ಫೋನ್ ನಂಬರ್ರು ಸಿಕ್ಕಿಲ್ಲ ಹುಡ್ಗಿದ್ ದು. ಹಾ ಇನ್ನೇನು ಅದೇ ಮಾತುಕತೆ ಮುಂದೆ. ಹಾ ಎಲ್ಲಾ ಅದಕ್ಕೆ ವಿಚಾರ್ಸ್ಕ ಅಂದ್ರೆ ಊರ್ಗ್ಹೋಗ್ಬೇಕು ಊರ್ಗ್ಹೋಗ್ಬಿಟ್ಟು ಅದೇ ಅವ್ರಗು ಊರ್ಗಡೆ ಎಲ್ಲಾ ವಿಚಾರ್ಸ್ಕಳಕ ಅದ್ ಮಾತಾಡಿದ್ರು ಮೆ ಬಿ ಇಷ್ಟೊತ್ತಗ ಅಪ್ಡೇಟ್ ಸಿಕ್ಕಿರುತ್ತೇನೊ ಇನ್ನು ಇವಕ್ಕ ನನ್ಗೆನು ಮಾತಾಡಿಲ್ಲ
ಅವ್ರಪ್ಪ ಹೆಂಗಾನೇ ಇರ್ಲಿ ಹುಡ್ಗಿ ಒಳ್ಳೆಳಾಗಿದ್ರೆ ಮಾಡ್ಕೆಂಡ್ರಾಯ್ತ್ ತ ತಗ.
ಹ್ಮ್ ಹುಡ್ಗಿ ಸೊಪ ಸೈಲೆಂಟ್ ಅಂತೆ ಅಂದ್ರೆ ಅದೇ ಇವ್ರ ಭಾವ ಅವ್ರಮ್ಮ ಎಲ್ಲ ಅಲ್ಲೇ ಇರೋದಲ್ವಾ ಹಳ್ಳಿಲ್ಲ ಇರೋದಲ್ವಾ ಅವ್ರುನು ಕೇಳ್ಕಂಡ್ರಂತ್ತಿವ್ರು ಮನೆವ್ರು. ಹ ವಟ್ಟಲ್ಲ್ ಲಿ ಇಲ್ಲಿ ಊರಲ್ಲಿ ಇದ್ದು ಇರೋ ಇಷ್ಟ್ ಇದ್ದಷ್ಟು ವರ್ಷಾ ಹ ಸೈಲೆಂಟ್ ಹುಡ್ಗಿ ಒಳ್ಳೇದೆಯ ಈಗ ಬೆಂಗ್ಳೂರ್ ಹೋಗಿ ಐದ್ ವರ್ಷ ಮೇಲಾಯ್ತು ನಾಕೈ ವರ್ಷ ಐತೆ ಈಗ ಹೆಂಗೋ ಗೊತ್ತಿಲ್ಲಪ್ಪ ಒಟ್ನಲ್ಲಿ ಇಲ್ಲಿಇದ್ದಾಗ
ಯೋ ಯಾರ್ ಹೆಂಗೆ ಇದ್ರು ಮದ್ವೆೆ ಆದ್ಮೇಲೆ ಆಟೋಮೆಟಿಕ್ ಆಗ್ ಚೇಂಜ್ ಆಗ್
ಹ್ಮ ಅನಕ್ಕೆಸಷ್ಟ್ ಟ್ಂದ್ ಜೋರ್ಲ್ಲ ಹುಡ್ಗಿ ಸ್ವಲ್ಪ ಸೈಲೆಂಟ್ ಅಂತ ಅಂದ್ರಂತೆ. ಅನಕ್ಕೆ ಹೋಲಿ ಬಿಡಿ ಹೆಂಗೋ ಒಟ್ನಲ್ಲಿ
ಹ್ಮ ಆಗ್ಲಿಬಿಡು ಹೈ ಗಿರಿಗೆ ಅಲ್ವಾ ನೀನ್ ಅವ್ರ್ ಮಾವ್ನ ಮಕ್ಳು ಯಾರ್ನು ಮಾಡ್ತಾರೆ ಅಂತ
ಹಾ ಆ ಹುಡ್ಗಿ ಬೇರೆ ಯಾರ್ನ್ನಲ್ಲವ್ವ್ ಮಾಡ್ತೈ ತು ಮದ್ವೆ ಆಯ್ತು.
ಇವ್ನೆಷ್ಟ ಪಡ್ತಿದ್ದಾನೇ
ಹೊ ಮುಂಚೆ ಇವ್ರ್ನೇ ಇಷ್ಟ ಪಡ್ತಿದಂತೆ ಅವ್ರ ಕ್ಕ ಹೇಳಿದು. ಆಮೇಲೆ ನಾವು ಹಂಗೆ ಅನ್ಕೊಂಡ್ ಇದ್ ಮಾಡ್ತಿದ್ರೆ ನೋಡಿದ್ರೆ ಇವ್ರಪ್ಪ ತ್ತಿರೋದ್ಮೇಲೆ ಆಹ ಮೇ ಬಿ ಬರ್ಬೋದ ಆ ಕಡೆಯಿಂದ ವಿಷ್ಯ ಅವ್ರೇ ಕೇಳ್ತಾರೇನೋ ಅಂತ ಅನ್ಕೊಂಡ್ರು. ಅದ್ರೆ ಹುಡ್ಗಿಯವ್ರ ಅಪ್ಪ ಅವ್ರ್ ಮಾವ ಅವ್ರಿಗೆ ಸಖತ್ ಆಸೆಯಿತ್ತು ಆ ಪ್ಪ ಸ್ವಲ್ಪ ಕುಡ್ಕಾ ಇವ್ರು ಅವ್ರ ಮಲ್ಲಿ ಅವ್ರ್ ಹೆಣ್ಮಕ್ಳ್ದೇ ಫುಲ್ಲು ಇದು. ಹ ಅವ್ರು ಏನೋ ವಿಷ್ಯ ಎಲ್ಲ ಗೊತ್ತ್ ತ್ ಗಿ ಇವ್ರ ಮನೆಗ್ ಬಂದ್ಬಿಟ್ಟು ಆಹ ನಿನ್ ಮಗನ್ಗೆ ನನ್ ಮಗ್ಳ್ ಕೊಡಕ್ ಆಗಲ್ಲ ನಿಂಗೆ ಯಾರ್ನ್ನ ಇಷ್ಟ ಪಟ್ಕೊಂಡವ್ಳಂತೆ ಅದು ಇದು ಅನ್ಕೊಂಡು ಮನೇಲಿ ಜಗ್ಳ ಆಡ್ಕೊಂಡು ಇಲ್ಬಂದು ಹೇಳಿ ಮಾತಾಡ್ಹೋಗಿ ಆಮೇಲೆ ಮನೆಗ್ಹೊಗಿ ನನ್ ಅವ್ನ್ ಗಿರಿನ್ ಮದ್ವೆ ಮಾಡ್ಕಳನನ್ಕಂಡ್ರೆ ಯಾರ್ನಾವ್ ಇದ್ ಮಾಡ್ತಿದ್ರಾ ಅಂತ ಎಲ್ಲಾ ಕೂಗಾಡ್ಕೊಂಡು ಜಗ್ಳ ಆಡಿ ನೆಣಾಕೊಂಡ್ ಸತ್ಹೋಗೋವ್ನ್.
ಅವ್ರಪ್ಪನ
ಹ್ಮ್ ಹ ಇವ್ರ ಅದೇ ಮಾವ ಅವ್ರ ಸತ್ ತ್ತೊದ್ಮೇಲೆ ಅವ್ರ್ ಪಾಡಿಗವ್ರು ಮದ್ವೆ ಮಾಡ್ಸವ್ರೆ. ಸರಿ ಇವಾಗ ಬೇರ್ ರೆ ಮಾತಾಡುವ ನಮ್ಮೆಜುಮಾನ್ರು ಬಂದ್ರು ನಾರ್ಮಲ್ ಟಾಕ್ಸ್
ಆಯ್ತ್ ಆಯ್ತು.
ತ್ತಾಡ್ದ್ರೆ ಮಕ್ಕ್ ತಾರೆ ಬೇರೆಯವ್ರ ಮನೆ ವಿಷ್ಯಕೆ ಅಂತ.
ಯಾಕ್ ಬೇಕು ಬೇರೆಯವರ್ ಮನೆದು.
ಹಾ ಮತ್ತೆ ಏನ್ ಅಡುಗೆ ಮಾಡಿದ್ದೆ. ಹೇ ಸದ್ಯಕ್ಕೆ ಎಲ್ಲಿ ಬರೋದು ಕಷ್ಟ. ನನ್ ಸ್ವಲ್ಪ ದಿನ ಫೀ ಮಾಡ್ಕೊಂಡ್ ಬರ್ತೀನಿ.
ಫುಲ್ ಫುಲ್ ಆಗ್ಬಿಟ್ಟಿದ್ದೀರಾ ಬಿಡ್ರಿ ನೀವೆ ಅಂತನ.
ಹ್ಮ್ ಫುಲ್ ಬ್ಯುಸಿ ಬ್ಯುಸಿ ಬ್ಯುಸಿ.
ಎಸ್ ಎಷ್ಟೊಂದ್ ದಿನ ಆಯ್ತ್. ಆಯ್ತ ಅನಿಸುತ್ತದೆ.
ಎಷ್ಟ ದಿನ ಆಯ್ತು ಅವತ್ತು ಯಾವತ್ ಮಾವನೆಹಣ್ಣು ಇಸ್ಕೊಂಡ್ ಹೋದ್ನಲ್ಲ ನಿಮಷ ಶ್ರೀಧರ ಬಂದಾಗ್ ಓಯ್ ಇಲ್ಲ ಅದಾದ್ಮೇಲೆ ಇದಕ್ಕೋ ಇಲ್ಲ ಬಾಲಭವನ್ಗೆ.
ಹ್ಮ್ ಬೆಳಗ್ ತಾನೆ ನೆನ್ಸ್ ಕತಿದ್ದೆ ನಾನು ಬಾಲ ಹೇ ಹಿಂಗೆ ನನ್ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಇದ್ರು ಬಗ್ಗೆನೆೇ ಕೇಳಕ್ಕೆೆ. ಹಾ ಅವಾಗ ಹೇಳ್ತಿವ್ ಕಾಲೇಜಿಂದ ಬಂತ. ಹಾ ಹಳ್ತಿದ್ದೇನೆ ನೀವು ಮೊನ್ನೆ. ಕಾಲೇಜ್ ನೋಡ್ಕೊಂಡ್ ಹೋಗ್ಬಿಟ್ಟು ಬಂದೆ ಅಂತ. ಕಾಲಿಜರ ಇನ್ನೇನ್ ಕಾಲೇಜ್ ತೆಗದ್ರರು ಒನೊಂದೇ ಒಂದೊಂದೇ ಬತ್ತವಲ್ಲ. ಹಂಗೆ
ಆ ಹ್ಮ್ ನಾನು ಮೊನ್ನೆ ಬಾಲ ಬಂದೆ ಇದು ಏನೋ ಹ್ಮ ಇಬಂದಿತ್ತು ರೀಲ್ಸ್ ಅದ್ರಲ್ಲಿ ಬೋಟಿಂಗ್ ತೋರಿಸ್ತಾ ಇತ್ ತು. ನಮ್ರಲ್ಲಿ ನಾವ್ಹೋದಾಗಿರ್ಲಿಲ್ವಲ್ಲ.
ಇಲ್ಲ ಏನೊ ಕೆಲ್ಸ ಮಾಡ್ ತೆ ಕೆಲ್ಸ ನಡೀತೈತೆ ಅಂದ್ರಲ್ಲ.
ಹಾ ಈಗ ಹತ್ತ್ನೇ ತಾರೀಕ ರೀಲೆಲ್ಲ್ ಹಾಕಿದ್ರಾ ಹಾ ನೀನು ನಾ ನ್ಗೆ ಇನ್ನೊಸ್ವಲ್ಪ ಚೆನ್ನಾಗಿರತ್ತರ ಇತ್ತು.
ಚೇನೋ ಚೇಂಜ್ ಮಾಡವ್ರೆನೊ.
ಹ್ಮ್ ಅನಕ್ಕೆ ನಾ್ ಹೋದಾಗಿರ್ಲೆ ಇಲ್ವಲ್ಲ ಅಂತ ಅವಾಗ್ ನೆನ್ಸ್ಕೊಂತ ಇದ್ದೆ.
ಬೇರೆ ಕಡ್ ಬೇರೆ ಯಾವ್ದನ ಇದ್ರೆ ನೋಡು ಚೆನ್ನಾಗಿರೋದು.
ಬೇರೆ ಯಾವ್ದಿದೆ ಇನ್ನು ಎಲ್ಲಾ ಎಂಟ್ರಿ ಫೀಸ್ಗಳು ಜಾಸ್ತಿ ಮಾಡಿಕರದಾರೆ ಮುಂಚೆ ಇದು ಮ್ಯೂಸಿಯಂ ಇವೆಲ್ಲಾ ಫಿಫ್ಟಿ ರುಪೀಸು ಫಿಫ್ಟಿ ತರ್ಟಿ ಇತರ ಇತ್ತು.
ಹ್ಮ್
ಅವತ್ತಲ್ ಕ ಏನೊ ಹಾಕಿರ್ಲಿಲ್ವಾ ಇನ್ನೂರೂಪಾಯಿನೊ ಅಂತ.
ಹ್ಮ್ ಅಕ್ವೇರಿಯಂ ಇದ್ರಲ್ಲಿ ನೂರೈವತ್ತು ತ್ತ ನೂರೆಂಬತ್ತೇನೊ
ಹ್ಮ ಎಲ್ಲಾ ಇಷ್ಟೊಂದ್ ಇಷ್ಟೊ ಮಾಡಿದೆ ಮುಂಚೆ ನಾವು ನಮ್ಮೂರಲ್ಲೆಲ್ಲ ಅಕ್ವೇರಿಯಂ ಎಷ್ಟಪ್ಪ ಟೂ ರುಪೀಸು ಫೈವ್ ರುಪೀಸ್ ಈಗ ಏನ್ ಅಬಬ್ಬ ಟೆನ್ ರುಪೀಸ್. ಸೀಟ್ ಬೆಲ್ಟ್ ದು.
ನಿಲ್ಸದುನ.
ನಿಲ್ಸೋಕ್ಕೆೆ ಸೀಟ್ ಬೆಲ್ಟ್ ಹಾಕ್ಬೇಕು ಅವ್ನಿನ್ನ ಬಂದಿಲ್ಲ ಟ್ಯಾಬ್ಲೆಟ್ಸ್ ತೊಳಕ್ಹೊದ ಬತ್ತನ್ ಇವಾಗ.
ಆಯ್ತೇನ್ ಟ್ರೀಟ್ಮೆಂಟ್ ಎಲ್ಲಾ
ಹಾ ಆಗಿರ್ಬೇಕಿ ಏನೋ ಹೊಟ್ ಇನ್ನುೂ ಹಾಕಿಲ್ಲ ಹಾ
ಅಳ್ಸ್ ನೇನ್ ತಿಂದೇನ್ ಅವತ್ತು.
ಹ್ಮ ಅಳ್ಸನೆೇ ತಿನ್ವಿ.
ಹೆಂಗಿತ್ತು.
ಚೆನ್ನಾಗಿತ್ತು. ಅದಗ್ ಇದ್ದ ಈ ಸತಿ ಹಾ ಅಷ್ಟೊಂದೆನ್ ಇರ್ಲಿಲ್ಲ ಇನ್ನೊಂದ್ಸ್ವಲ್ಪ ಇದಾಗಿದ್ರೆ ಇನ್ನು ಬಿಟ್ಟಿದ್ದಿದ್ರೆ ಸರಿ ಹೋಗೋದೇನೋ
ಹುದೆನು
ಹಾ ಅಂದ್ರೆ ಜಾಸ್ತಿನ್ಲಿಲ್ಲ ಅಂದ್ರೆ ಒಂದ್ ಕಡೆ ಹೋಗ್ಬಿಟ್ಟಿತ್ತು
ಅದು ಪೂರ ಹಣ್ಣು ಆಗೋವರ್ಗು ಬಿಟ್
ಅದಿಕ್ಕೆ ಶುಗರ್ದ ಕೊಟ್ವಿ ಅದ ತಿಂದ್ವಿ ಈಸತಿನೇ ಫಸ್ಟ್ ಟೈಮ್ ಮೂರ್ ಮೂ ಮೂರರಿಂದ ನಾಲ್ಕ್ ಸತಿ. ಅಳಷ್ನ ಕುಳತಿಂದ್ರ ಅದು. ನೀ ಮೊನ್ ಮೊನ್ನೆ. ನೀ ಇವ್ ರೊಕ್ಕ ಅವ ತಂದಕೊಟ್ಟಿದ್ರು ಚೆನ್ನಾಗಿತ್ತದ ನಾನ. ಈ ವರ್ಷ ನೋಡುಮಾ ಅಲ್ಲಿ ಆ ಊರ್ಗ ಹೋದಾಗ್ಲೂ ತಂದಿದ್ವಿ. ಅದಾದ್ಮೇಲೆ ನೀನ್ ಕೊಟ್ಟಿದ್ದೆ. ಆಮೇಲೆ ಇನ್ನೊಂದ್ಸತಿ ನಾವೇ ತಂದಿದ್ವಾ ಅಥವಾ ರತ್ನಮ್ಮ ತಂದ್ಕೊಟ್ಟಿತ್ತು ನಾನನ್ ಎಂಟಿಲ್ಲ ಒಟ್ನ ಇನ್ನೊಂದ್ಸರ್ತಿ ರೊಕ್ಕಕ್ಕ ತಂದ್ ಕೊಟ್ಟಿತ್ತು
ನಾನ್ ಊರಿನ್ ಮರದ ಒಂದ್ಸರಿನ ತಿಂದೆ ಇಲ್ಲ.
ಹೌದಾ
ಟೇಸ್ಟ್ ಹೆಂಗಿರುತ್ತೆ ಅಂತನೂ ಗೊತ್ತಿಲ್ಲ.
ಇದು ಈ ಸತಿ ತಂದಿದ್ದ್ ನಾವು ಹೊಸ ಮರದ್ದು ಇನ್ ಮುಂಚೆ ಇದಿದ್ ಮರ ಕಡ್ದಾಕೊರಲ್ಲ.
ಹೌದಾ ಗೊತ್ತಿಲ್ವೆ.
ಇದದು ಮತ್ತ ಅವಾಗ್ಲೇ ಕಡದ ಹಾಕ್ಬಿಟ್ಟವ್ರೆ ಈಗಿದು ಮರುದ್ದು.
ಯಾರ್ದು ಯಾರ ಹೊಲ್ದಾಗಿ ಇರೋದು.
ದೊಡ್ಡಪ್ಪ ಅವ್ರ್ದು.
ಹ್ಮ್ ಸರಿ ನೋಡು. ವಿನಿ ಬಂತೇನೋ ಬಾಯ್.
ಹಲೋ
ಬಾಯ್ ಬಾಯ್
ಹಾ ನಾಲ್ಕ್ ಗಂಟೆ ಮೇಲ್ ಮಾಡ್ತೇನಿ.
ಹ್ಮ್ ಸರಿ ಆಯ್ತು.